ಹಲೋ ಹಲೋ ನಮಸ್ಕಾರ್ರೀ ಏನ್ ಮಾಡ್ತ ತಿದ್ದೀರಾ
ನಾನ್ ಸುಮ್ಮನೆ ಇದೇನಿ ಮಳೆ ಬರೋ ತರ ಇದೆ
ಹ್ಮ್ ಹೌದ್ರಿ ಹ್ಮ್ ಮತ್ತರಿ ಊಟ ಎಲ್ಲಾರೀ
ಆಯ್ತು ನಿಮದು
ಹ್ಮ್ ನಮ್ದು ಎಲ್ಲಾ ಆಯ್ತ್ ನೋಡ್ರಿ ಹ್ಮ್ ಚಾ ಎಲ್ಲಾ ಕುಡಿತೀ್ರಿ ಟೀ ಎಲ್ಲಾ
ಹಊರಿ ಮನೇಲಿ ಇದ್ರೆ ಕುಡಿ ತಿನ್್ರಿ ಮತ್ತೆ ಹಾಸ್ಟೆಲ್ಲ್ ಇದ್ರೆ ಕುಡಿಯಲ್ಲ ರಿ ಅದೇನು ಹಾಲ್ ಕುಡಿತೀನಿ ಇಲ್ಲಂದ್ರೆ ಇಲ್ಲ
ಹ್ಮ್ ಹ್ಮ್ ಹೌದ್ರೀ
ಸಡಿಯಾ ಕುಡಿಯೋದ
ನನ್ಗೆ ಯಾವಾಗಾದ್ರೂ ಒಂದ್ ಮಳೆ ಬರೋ ಟೈಮ್ ಅಲ್ಲಿ ಆದ್ರೆ ಕುಡಿಬೇಕ ಅನ್ಸತ್ರಿ ಕಾಫಿ ಅಷ್ಟೇ ಇಲ್ಲಾಂದ್ರೆ ಕುಡಿಯಲ್ಲ ರರಿ ಅಷ್ಟೇನ್ ಅಭ್ಯಾಸ ಇಲ್ಲ ಯಾವಾಗ್ಲುೂ ಕುಡಿಯೋದಂದ್ರೆ
ಹ್ಮರಿ ನಾನೂ ಅಷ್ಟೆ ಅಂದ್ರೆ ದಿನಾನೂ ಕೊಡ್ಬೇಕಂದ್ರೆ ಅಷ್ಟೇನ್ ಮುಚ್ಚಿಲ್ಲ ರೀ ಯಾವಾಗ ು ಏನಾದ್ರು ಅಮ್ಮ ಕುಡ ಅಂದ್ರ ಕೇಳಿದ್ರೆ ಅವಾಗ ಕುಡಡಿ ತಿನ್ಿ ಇಲ್ಲ ಅಂದ್ರೆ ಇಲ್ಲ
ಹ್ಮ್ ಹ್ಮ್ ಹೌದು ಸರಿ ನಿಮಗೆಲ್ಲಾ ಪ್ರಾಣಿಗಳು ಅಂದ್ರೆ ಇಷ್ಟಾನ ರೀ ಪ್ರಾಣಿಗಳು ಸಾಕೋದು ಅಂದ್ರೆ ಎಲ್ಲಾ
ಹೌದ್ರಿ ಪ್ರಾಣಿಗಳುನ್ನೆ ಇತ ನಿಮ್ಮೆ
ಹ್ಮ್ ನನ್ಗೂ ತುಂಬಾ ಇಷ್ಟ ರೀ ಪ್ರಾಣಿಗಳು ಆದ್ರೆ ಸಾಕೋಕೆ ಏನೋ ಭಯ ಆಗತ್ತೇರಿ ಅಷ್ಟೇ ನೋಡ್ತನ್ರಿ ದೂರ ಇಿಂದ ನೋಡಿ ಇಷ್ಟ ಪಡ್ತೀನ ಅಷ್ಟೇ ಸ ಅದಕ್ಕೇನಾದ್ರು ಆಗುತ್ತೇನೋ ಅಂತ ಭಯದಿಂದ ಸಾಕಕ್ ಇಷ್ಟ ಪಡಲ್ಲ ಹೌದ್ರಿ ನೀವೆಲ್ಲಾ ಸಾಕ
ಹರಿ ನಾಯಿ ಸಾಕಿದೀವಿ ಮತ್ತೆ ಹಸುಗಳು ಇದೆ
ಹಾ ಹೌದ್ರಿ ಮತ್ತೆ ಹೆಂಗರಿೀ ನಿಮ್ ನಾಯಿ ಎಲ್ಲಾ ಚೆನ್ನಾಗಿರುತ್ತೇನಾ ನಿಮ್ ಮಾತೆಲ್ಲ ಕೇಳುತ್ತಾ
ಹ ಈ ಕೇಳತ್ತೆ ಅದೇ ತಿನ್ನೋ ವಿಷಯಗಳಲ್ಲಿ ಕೇಳಲ್ಲರಿ ಅದು ಒಂದೊಂದ್ ಸರ್ತಿ ಅದಕ್ ಇಷ್ಟ ಇಲ್ಲ ಅಂದ್ರೆ ತಿನ್ನಲ್ಲ ಂಗ ಅದು
ಹ್ಮ್ ಹ್ಮ
ಚಿಕ್ಕ ಮಕ್ಳ ನೋಡಡ ಏನ್ರಿ
ನೀವೆಲ್ಲಾ ನೀವೆ ಎಲ್ಲಿಗೋದ್ ನಿಮ್ಮಿಂದ ಬರುತ್ತಾರೀ ಅದು
ಹ್ಮ ಬರತ್ತರಿ ಬಿಸ್ಲಿದ್ರೆ ನಾವೇ ಕರ್ಕೊಂಡ್ ಹೋಗಲ್ಲ ಅದು ನಾವ್ ಹೋದ್ರೆ ಗಾಡಿಯಲ್ಲಿ ಹೋದ್ರೆ ಅದು ಗಾಡಿಯಲ್ಲಿ ಕೂತ್ ಕತ್ಕೊಂಡಿರತ್ತೆ ನಾವ್ ಎಷ್ಟೊತ್ತು ಇರ್ತೀವೋ ತೋಟದಲ್ಲಿ ಅದು ಅಷ್ಟೊತ್ತೆ ಅಲ್ ನಮ್ದೇನಾದ್ರು ಲೇಟ್ ಆಯ್ತು ಅದನ್ನ ಮಾತಾಡ್ಸಿಲ್ಲ ಅಂದ್ರೆ ಅದು ಮತ್ತೆ ಮನೆಗ್ ವಾಪ ವಾಪಸ್ ಬಂದ್ಬ ಬಿಡತ್ತೆ ರೀ ಅದಕ್ಕ ಇನ್ನು ಅದೇ ಅದೇ
ಅದೇ ಮನೆ ಡೈರೆಕ್ಟ್ ಮನೆಗೆ ಬರುತ್ತರಿೀ ಅದ
ಇವಾಗ ಅದ್ರ ಜೊತೆ ತೋಡ್ದ ಲೋದ್ರೆ ಏ ಯಾರು ಯಾರ ಒಬರ ಅದ ಜೊತೆ ಕುತ್ಕೊಂಡಿರ್ೀ
ಹ್ಮ್
ಅದನ್ನ ನುಯ್ತಾ ಇರ್ಬೇಕು ತಲೆ ಮೇಲೆ ಇಂತ ಯಾರಿಲ್ಲ ಹಸುಗಗಳು ಅ ಕಟ್ ಹಾಕ ಇರ್ತೀವಿ ನ್ ಸುಮ್ಮನೆ ಇದಾಕ್ತಿವಿ ಹುಲ್ಲಾ ಹ
ಹ್ಮ್ ಅದು ಏನೋ ಒಂತರ ಚೆನ್ನಾಗಿ ಅಲ್ಲರಿ ಅವೆಲ್ಲ ನಾಯಿ ಸಾಕೋದ್ರಲ್ಲಿ ಪ್ರಾಣಿಗಳಲ್ ಸಾಕೋದ್ರಲ್ಲಿ ಏನೋ ಒಂಂತರ ಖುಷಿ ಸಿಗುತ್ತೆ ನಮ್ಗೆಲ್ಲ ಅದೆಲ್ಲ ನಮ್ ಜೊತೆ ಎಲ್ಲಾ ಆಟನೂ ಆಡುತ್ತ
ತ್ತಿಗೆ ಇವಾಗ ನಮ್ಮ್ ಮನೇಲಿ ಎಲ್ಲಾರೂ ಹೋಗ್ಬಿಟ್ರೆ
ಆದ್ರೆ ಅದು ನಿಮ್ ಜೊತೆ ಇರುತ್ತೆ ಎಲ್ಲ ಆಟ ಎಲ್ಲ ಆಡುತ್ತೆ ಮತ್ತೆ ನಾವ್ ಹೇಳೋದೆಲ್ಲಾ ಕೇಳುತ್ತೆ ತರ ಎಲ್ಲ ಏನೋ ಚೆನ್ನಾಗಲ್ಲರಿ ಪ್ರಾಣಿಗಳು ಸಾಕೋದನು
ಅವ್ರ ಪ್ರೀರ್ತಿಸುತ್ತೆ ಜನಗಿಂತ ಜಾಸ್ತಿ ನಮ್ಮನ್ನ ನಮ್ಮತ್ತ ಸೇರಿ ಯಾರ ನು ನಮ್ಮಲ್ಲ ಅದು
ಹ್ಮ್ ಹೌದ್ರಿ ಹ್ಮ್ ಅದೇ ನಮ್ಗೂ ಅಷ್ಟೇ ರೀ ಏನಾದ್ರು ನಾವು ಮನುಷ್ಯವರು ಏನಾದ್ ಬರ್ತಾರ ಇಲ್ಲೋ ಜಲ್ದಿ ಗೊತ್ತಿಲ್ಲ ಆದ್ರೆ ನಮ್ಗೆ ಏನಾದ್ರು ಆಗಿದೆ ಅಂತಂದ್ರೆ ಅದು ಪಾಪ ಎಷ್ಟೆಲ್ಲಾ ಸಂಕಟ ಪಡುತ್ತೆ ಎಷ್ಟ ಅಷ್ಟೆಲ್ಲಾ ನೋವಾಗುತ್ತೆ ನಮಗ್ ಬೇಜಾರಾದ್ರೂ ಕೂಡ ಬಂದ ಅದೆಲ್ಲಾ ಮಾತಾಡ್ಸಕ್ಕೆೆಲ್ಲಾ ಟ್ರೈ ಮಾಡತ್ ಅವೆಲ್ಲ ಪ್ರಾಣಿಗಳ ಅಂದ್ರೆ ಏನೋ ಒಂಂತರ ವಿಶ್ವಾಸ ಎಲ್ಲಾ ಇಟ್ಕಳತ್ರಿ ಚೆನ್ನಾಗಿರತ್ತೆ ಸಾಕೋದ್ರಲ್ಲಿ ನಮ್ಗೂ ಒಂತರ ಏನೋ ಅದ್ರ ಜೊತೆ ಎಲ್ಲಾ ಸಮಯ ಕಳದ್ರೆ ಹೆಂಗ ಹೋಯ್ತು ಸಮಯ ಅನ್ನೋದೇ ಗೊತ್ತಾಗಲ್ಲ ರೀ ಆತರ ಎಲ್ಲಾ ಅನ್ಸುತ್ತೆ
ಹೌದ ಹದ ಇದ್ರೇನೆ ಇವಾಗ ಮನಲಿ ನಾವು ನಾನು ನನ್ ತಮ್ಮ ಹೋಗ್ಬಿಟ್ರೆ ಮನೆಯಲ್ಲಿ ನಮ್ಮ್ ಅಪ್ಪ ಅಮ್ಮ ಜೊತಲ್ಲೇ ಇರತ್ತೆ ಮ ಅವ್ರಗ ಒಂಂತರ ಯಾರೋ ಮನಲ್ಲ ಇದಾರೆ ಅಂತ ಖುಷಿ ಇರತ್ತೆ ಮತ್ತೆ ಬೇಜಾರ ಆಗಲ್ಲ ಹಂಗೆ
ಹ್ಮ್ ಹೌದ್ರಿ ಅದೇ ಏನೋ ಒಂತರ ಚಂದರಿ ಮತ್ತೆ ರಿ ಇನ್ನೇಏನ್ ಮಾಡ್ತಿದ್ದೀರಾ ನಿಮ್ ಮನೇಲಿ ಅದು ಮನೆಯಲ್ಲೇ ಮಲ್ಕಾಣತಾರೀ ಮನೆ ಒಳಗಡೆ ಎಲ್ಲಾ ಬಂದಿ ಇನ್ ಹೊರಗಡೆನೆೇ ಮಲ್ಕಾಣತರಿ
ಗೆ ಟೈಮ್ ಅಲ್ಲೇ ಮಲ್ತಿತ್ತು ಇವಾಗ ಬೇ ಅಲ್ವಾ ಮನೆಯಲ್ಲೂ ಶೆಕೆ ಬರತ್ತಂತ ಅದೇ ಆಚೆ ಹೋಗಿ ಮಲ್ಗತ್ತೇರಿ ಅದ
ಹ್ಮ್ ಹೊರಗಡೆ ಎಲ್ಲಾ ಮಲಗುತ್ತೆ ಅನ್ಸ ಆ ಇದಕನ್ ಹೊರಗಡೆ ಎಲ್ಲ ಗಾಳಿ ಎಲ್ಲ ಇರುತ್ತ ಅಲ್ಲ ಅದಕ್ಕೆ
ಹ ತಂಪಾಗಿರುತ್ತೆ ರಾತ್ರಿ ವೇಲೆ
ಹ್ಮ್ ಹೌನ್ರಿ ಎಷ್ಟಿದಾವ್ರೀ ನಿಮ್ಮವೆಲ್ಲ ನಾಯಿ ಎಲ್ಲ
ನಮ್ದೊಂದು ನಾಯಿ ಮತ್ತೆ ಅದ್ರ ಮರಿ ಒಂದಿದೆರಿ ಮತ್ತೆ ಹಾಕತ್ತೇರಿ ಇವಾಗ ಗರ್ಭಿಣಿ ಆಗಿದೆ
ಹ್ಮ್ ಒಂದ್ ಮತ್ತೆ ಜಾಸ್ತಿ ಆಗತ್ ಅನ್ಸುತ್ತೆ
ಎ ಎರಡ್ ತಿಂಗ್ಳ ಆದ್ಮೇಲೆ ಮತ್ತೆ ಆ ಕತ್ತರಿ ಅವನು ಸಾಕ್ಬೇಕು ಬೇರೆಯವ್ರ ಕೊಟ್ಟ ತಗೊಂಡೋಗ್ಬಿಡ್ತಾರ ಅನ್ಸತ್ತರಿ
ಹ್ಮ್ ಹೌದ್ರೀ ಮತ್ತೆ ಸಾಕಾಕತ್ರು ಆಗಲ್ಲಲ್ಲ ರೀ ಜಾಸ್ತಿ
ಹ ಒಂದನ್ನೇ ಇಟ್ಕಲಕ್ಕೆ ಜವಾಬ್ದಾರಿ ಇರ್ಬೇಕು ೀ ಎಲ್ಲಾ ಕೆಲ್ಸ ಇರತ್ತೆ
ಟ್ಟಂಗ ನೋಡ್ಕೋಬೇಕ ಅದನ್ನ ಮತ್ತ ಅದಕೆ ಏನಾದ್ರೂ ಆಯ್ತಾನ್ದ್ರೆ ನಾವೇ ನೋಡ್ಕೋಬೇಕು
ಇವಾಗ ನಾನು ಏನು ಇರಲ್ಲ ನಾನು ಏನಾದ್ರು ಇದ್ರೇನು ಆಗ್ಬಹದು ಮತ್ತೆ ಮನೇಲಿ ಅವ್ರ ಕೆಲ್ಸಾನೇ ಜಾಸ್ತಿ ಇರತ್ತ ಅಲ್ವರಿ ಜಾಸ್ತಿ ಇಟ್ಕೊಂಡ್ರೇನು ಅವ್ರಗೆ ಜಾಸ್ತಿ ಕೆಲ್ಸ ಮತ್ತೆ ಅವನ್ನು ನೋಡಕ್ಕ ಆಗಲ್ಲರಿ ಅದಕ್ಕೆ ಒಂದಿಟ್ಟ ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆಲ್ಲ ಕೊಡ್ಬೋದು
ಹ್ಮ್ ಹೌದ್ರಿ ಅದೇ ಬೆಸ್ಟ್ ಮತ್ತೆ ಪಕ್ಷಿಗಳೆಲ್ಲಾ ಸಾಕ್ತೀರ ರೀ ನೀ ಗಿಳಿ ಮತ್ತೆ ಆತರ ಎಲ್ಲಾ ಇಷ್ಟ ಆಗತ್ತ ನಿಮ್ಗೆ ಸಾಕೋಕೆ
ಲ್ಲ ಸಾ ಎಲ್ಲಾ ನೋಡುತ್ತೀನಿ ಮನೆ ಕಡೆ ಎಲ್ಲಾ ಗಿಡ ಮರ ಇರುತ್ತೆ ಅಲ್ವಾ
ಹ್ಮ್ ಹೌದದೆಲ್ಲ ಬಂದ್ ಕೂಡುತ್ತೆ ಹ್ಮ್ ಏನೋ ಚಂದದ ಅವು ಪಕ್ಷಿಗಳು ಅಷ್ಟೇರಿ ಅದು ಗಿಳಿನೂ ಅಷ್ಟೇ ಸಾಕೋದ್ರಲ್ಲ ಎಷ್ಟು ಚೆನ್ನಾಗಿರುತ್ತೆ ರಿ ಅದು ನಾವ್ ಹೇಳ್ಕೊಟ್ಟಿರ ಮಾಥಿಯೆಲ್ಲಾ ಆಡುತ್ತೆ
ಹ್ಮ್ ಚೆನ್ನಾಗಿ ಉಪಾದಿ ಇಷ್ಟ ಇದೆ ಅಂದ್ರೆ ಚೆನ್ನಾಗ್ ದುಡಿದ್ರೆ ಚೆನ್ನಾಗಿ ಎಲ್ಲಾ ನಮ್ಗೆ ಇಷ್ಟ ಆದಿದೆ ಎಲ್ಲ ಸಾಕ್ಬಹುದು
ಹ್ಮ್ ಹೌದ್ರಿ ಸಾಕಿ ಒಂದ್ ಸಾಕಿದ್್ಮೇಲೆನು ಅದಕ್ ಅದ ಲ್ಲ ರೆಸ್ಪಾನ್ಸಿಬಿಲಿಟಿ ಎಲ್ಲ ತಗೋಬೇಕ್ರೀ ನೀವು ಅದನ್ನೆಲ್ಲಾ ನೋಡ್ಕೋಬೇಕು ನಾವ್ ಅದನ್ನ ನೀಟ್ ಆಗಿ ಮತ್ತೆ ಅದಕ್ ಬೇಕಾಗಿರೋ ಆಹಾರಗಳನ್ನೆಲ್ಲಾ ಆಗ್ಬೇಕು ಅದಕ್ ಟೈಮ್ ಟು ಟೈಮ್ ಆಹಾರನೂ ಆಗ್ಬೇಕು ಎಲ್ಲ ಚೆನ್ನಾಗ್ ನೋಡ್ಕೋಬೇಕ್ರಿ ಹಂಗೆಲ್ಲಾ ಫ್ರೀ ಇದ್ದಂಗ ಮಾತ್ರ ಮಾಡ್ಕಣಕ್ ಮಾಡ್ಬ್ರಿ ಇನ್ನ ಏನಾದ್ರು ನಮ್ದೇ ಜಾಸ್ತಿ ಎಲ್ಲಾ ಕೆಲ್ಸಗಳ ಇದ್ರೆ ಪಾಪ ಅದನ್ ನೋಡ್ಕೊಳದಿಲ್ಲ ಅದನ್ ನೋಡ್ಕೋಳಕ್ ಆಗಿಲ್ಲ ಅಂದ್ರ ಅದಕ್ಕೂ ತೊಂದ್ರ ಎಲ್ಲಾ ಆಗ್ಬಿಡತ್ರಿ
ಹೌದಿ ಅದಕ್ಕೆ ಎಲ್ಲಾ ನೋಡ್ ಕೊಂತಾನೇ ಮಾಡ್ಬೇಕು ಸುಮ್ನೆ ಸುಮ್ನೆ ತಗೊಂಡ್ ಬಂದ್ಬಿಟ್ಟ ಅವಿಗೆ ನಮ ನಂಬಿಕೆ ಇಟ್ಕೊಂಡು ಅದಕ ಮತ್ತೆ ಬಿಟ್ ಬಿಟ್ಟ ಬರೋದೆ ಎಲ್ಲ ಹಂಗ್ ಮಾಡ
ಹ್ಮ್ ಹೌದ್ರಿ ಮತ್ತೆ ಅದಕ್ ಏನಾದ್ರು ಆಯ್ತ ಆಂತಂದ್ರೇನು ಕಷ್ಟ ಆಗತ್ತೆ ಮತ್ತೆ ಏನೋ ತೊಂದ್ರ ಎಲ್ಲಾ ಆಗತ್ರಿ
ಅದೇ ಸರಿಯಾಗಿ ಒಂದಿದ್ರೆ ಸಾಕ್ರಿ ಸೊ ಅದನ್ನ ನೋಡ್ಕೊಳ್ಬೋದು ಚೆನ್ನಾಗಿ ಜಾಸ್ತಿ ಎಲ್ಲಾ ಇಟ್ಕೊಂಡ್ರೆ ನಮ್ಗೆ ತಲೆನೋ ಬರುತ್ತೆ
ತುಂಬಾನೇ ಕಷ್ಟ ಆಗುತ್ತೆ ಮತ್ತೆ ನಮಗೆ ಕಷ್ಟ ಆಗುತ್ತೆ ಅದನ್ನೆಲ್ಲ ಅದಕ್ಕೆಲ್ಲ ನಮ್ಗೆ ಎಷ್ಟು ಇಷ್ಟ ಆಗ್ತಾವ್ ಅಷ್ಟೇ ಸಾಕ್ಬೇಕ್ರೀ ನಾವೀಗ ಫ್ರೀ ಟೈಮ್ ಅಂದ್ರೆ ಇವಾಗ ಯಾವ್ದದೆಲ್ಲಾ ಜಾಸ್ತಿ ಇದು ಮಾಡುತ್ತೆ ನಾವ್ ಒಂದ್ಸತಿಕ್ ಇವಾಗ ಊಟ ಹಾಕೋದ್ರೆ ಇದು ಇಷ್ಟ ಟೈಮ್ ಇರುತ್ತೆ ಮತ್ತೆ ಮತ್ತೆ ರಿಟರ್ನ್ ಬಂದ್ ಆಗ್ಬೋದು ಅದಕ್ಕೆ ಅನ್ನ ಅನ್ಗಿದ್ರೆ ಮಾತ್ರ ಸಾಕ್ಬೇಕ್ರಿ ಎಲ್ಲಾನು ಅದೇ ನಮ್ಗೆ ಕೆಲ್ಸಗಳು ಜಾಸ್ತಿ ಇತ್ತು ನಾವ್ ಕೆಲ್ಸಕ್ ಹೋದ್ರೆ ಅದನ್ ಸಾಕಕ್ ಆಗಲ್ಲ ಮತ್ತೆ
ದು ಪಾಪ ನಮಗು ಬೇಡ್ ಜಾರ ಆಗತ್ತೆ ಅದು ಪಾ ಅಪ್ಪ ಹೊಟ್ಟೆ ಹಸುವಲ್ಲಿ ಇರ್ಬೇಕು ಯಾರಾದ್ರೂ ನೋಡ್ ಕೊಡ ಇರ್ಬೇಕ್ರಿ ಮನೇಲಿ ಸುಮ್ನೆ ಬಿಟ್ಟ ಸ ಗೌರವ
ಹ್ಮ್ ಹೌದ್ರಿ ಅದನ್ನು ಎಲ್ಲಾ ನೋಡ್ಕೊಂಡ್ಬೇಕು ಮತ್ತೆ ಹ್ಮ ಅದಕ್ ಜವಾಬ್ದಾರಿನೂ ಎಲ್ಲಾ ತಗೋಬೇಕು ಎಲ್ಲಾನೂ ನೋಡ್ಕೊಬೇಕು ರೀ ಅದಕ್ಕೆಲ್ಲಾ ಇವಾಗ ಹಸುನ್ ಸಾಕ್ತಿದೀವಿ ಅಂತಂದ್ರೆ ಕೂಡ ಅದಕ್ಕೆಲ್ಲಾ ಮೇವೆಲ್ಲಾ ಆಗ್ಬೇಕು ಮತ್ತೆ ಅದನ್ನ ಚೆನ್ನಾಗ್ ನೋಡ್ಕೊಬೇಕು ಅದು ಪ್ರೆಗ್ನೆಂಟ್ ಜಾಸ್ತಿ ಎಲ್ಲ ಕೇರ್ ಮಾಡ್ಬೇಕು ಈ ತರ ಎಲ್ಲ ಇರುತ್ತೆ ನೀವೆಲ್ಲ ಯಾವ್ ತರ ನೋಡ್
ಹ ಇವಾಗ ನಾವೆಷ್ಟಲ್ಲ ಎಲ್ಲ ಇದೆ ಅಲ್ವಾ ಯ
ಹಲೋ ಹಲೋ
ಅದೇ ನಾವ ಎಲ್ಲ ಕುಟುಂಬನ ಎಲ್ಲೋ ಹಗೆ ಹೋಗಕ ಆಗಲ್ರಿ
ಹಾ ಕೇಳ್ಸ್ತಿದೆ
ಅದೇರಿ ನುನ್
ಹ ಕೇಳ್ಸಿದ್ದೀರಿ
ಅದೇ ರೀ ಅದು ಬ್ರೆ ಎಲ್ಲ ನೋಡ್ಕೊಬೇಕ್ರಿ ಜಾಸ್ತಿ ಎಲ್ಲೂ ಹೋಗಕ್ ಆಗಲ್ರರಿ ನಾ್ ಮನೇಲಿ ಯಾರಾದ್ರೂ ಒಬ್ರ ಇರ್ಬೇಕ್ರಿ
ಹೌದ್ರಿ ಯಾರಾನು ಒಬ್ರ ಇದ್ರರು ಅದಕ್ಕ ನೋಡ್ಕಬೇಕು ಮತ್ತೆ ಕರೆಕ್ಟ್ ಆಗ ಊಟ ಎಲ್ಲಾ ಆಗ್ಬೇಕು ಅದೆದೆಲ್ಲಾ ಊಟ ಎಲ್ಲಾ ಹಾಕಿ ಚೆನ್ನಾಗ್ ನೋಡ್ಕಬೇಕ್ರಿ ಅದನ್ನೆಲ್ಲಾ ಮತ್ತೆ
ನಾವ್ ಎಲ್ಲಾರೂ ಇವಾಗ ಎಲ್ಲಾದ್ರೂ ಹೋಗ್ಬೇಕ ಅಜ್ಜಿ ಮನೆಗೆ ಹಂಗಂದ್ರೂನು ಆಗಲ್ ಿ ಯಾರೋ ಒಬ್ರು ಇರ್ಬೇಕ ಅಪ್ಪ ಆದ್ರರು ಅಮ್ಮ ತಮ್ಮ ಯಾರಾದ್ರೂ ಒಬ್ಬರು ಇರಬೇಕು ನಾವೆಲ್ಲ ಹೋಗ್ಬೇಕು ಬಕ್ರಿ ಹಂಗಿರತ್ತೆ
ಹ್ಮ್ ಆತರ ಇದ್ರೆ ಮಾತ್ರ ಅದನ್ನೆಲ್ಲಾ ನೋಡ್ಕಳಕ್ ಚೆನ್ನಾಗ ಆಗುದ ರಿ ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ ಮತ್ತೆ ನಮ್ಗೆಲ್ಲಾ
ಹೌದು
ಹ್ಮ್ ಮತ್ತೆರಿ ಎಲ್ಲಾ ಏನ್ ಏನ್ ಇವಾಗ ಏನ್ ಕಾಫಿ ಟೀ ಎಲ್ಲಾ ಕುಡಿಬೇಕ ರೀ
ಇಲ್ಲಾ ರಿ ಇವಾಗೇ ಅಲ್ಲ ಒಂದು ಸ್ವಲ್ಪ ಹೊತ್ತ ಆದ್ಮೇಲೆ ಅಮ್ಮ ಕುಡಿತಾರೆ ಮನೆಯಲ್ಲಿ
ಹಾಲ ಹಿಂಡಬೇಕು ಅದಕ್ಕೆ ನೀರ ಇಡ್ಬೇಕು
ಹ್ಮ್ ಹ್ ಹೌದು ಕೆಲ್ಸಗಳೆಲ್ಲಾ ಜಾಸ್ತಿ ಇರ್ತಾವ ಮನಲ್ಲಿದ್ರೆ
ಹ್ಮ್ ರಿ ಬೆಳಿಗ್ಗೆ ಹೊತ್ತಲ್ಲಿ ಮತ್ತೆ ಸಾಯಂಕಾಲ ಹೊತ್ತಲ್ಲೇನೆ ಜಾಸ್ತಿ ಇ ಕೆಲ್ಸ ಆಗೋದ್ರಿ ಹಸುಗಳನೆಲ್ಲ ಕರ್ಕೊಂಡ್ ಬರ್ಬೇಕು ಇಲ್ಲ
ಸರಿ ರೀ ಮತ್ತೆ ಸಿಗಣ ಹಾಂ